ಕೆಳಸ್ತಾ ಇದೀಯಾ. ಆಯ್ತಾ ಬ್ರೋ ಊಟ. ಹ್ಮ್ಮ್ ಆಯ್ತು ಬ್ರೋ ಏನು ಸ್ಪೇಸಿಯಲ್.
ಏನಿಲ್ಲ ಮಾಮೂಲಿ ಅನ್ನ ಸಾಂಬಾರು.
ಏನು ಹಾಸ್ಟೆಲ್ ಅಲ್ಲಿ ಇದೀರಾ ಬ್ರೋ.
ಹ್ಮ್ಮ ಹಾಸ್ಟೆಲ್ ಅಲ್ಲೇ ಅನ್ನ ಸಾಂಬರ ಮತ್ತೆ.
ಹ್ಮ್ ಹ್ಮ್. ಚೆನ್ನಾಗಿರುತ್ತ ಬ್ರೋ ಊಟ ಹ್ಮ್ ಚೆನ್ನಾಗಿರುತ್ತೆ.
ಹ ಒಂದ ರೆಂಜಗೆ ಇರುತ್ತ ಅಷ್ಟೇ ಅದು ಏನು ಅಷ್ಟೊಂದ ಚೆನ್ನಾಗಿರಲ್ಲ. ಅಂಗೆ ತಿನ್ಬೇಕು
ಹ್ಮ ಎಷ್ಟ್ ಇವಾಗ ಎಷ್ಟೇ ಏನ್ ಮಾಡ್ತೀರ ಬ್ರೋ ನೀವು. ಡಿಪ್ಲೊಮಾ ಇಂಜಿನಿಯರಿಂಗಾ ಹಾಂ. ಯಾವ ಇಯರ್ ಬ್ರೋ.
ಸೆಕೆಂಡ್ ಇಯರ್ ಹೋದ ವರ್ಷ ಲ್ಯಾಟರಲ್ ಎಂಟ್ರಿ ಮೆಕ್ಯಾನಿಕಲ್.
ಹ್ಮ್ ಹ್ಮ್ ಮೆಕಾನಿಕಲ ಮಾಡತಿ.
ಹಾ ಮೆಕ್ಯಾನಿಕಲ್ ನೀವ ಎನ್ ಮಾಡತಾ ಇದೀರಾ ಬ್ರೋ.
ಟೆಂತ್ ಮುಗೀತು.
ಹೋ ಟೆಂತ್ ಇನ ಇವಾಗ ಮುಗಿಸಿದ್ದೀರಾ.
ಹಾ ಟೆಂತ್ ಮುಗಿಯಿತು. ಅದೇ ಡಿಪ್ಲೊಮಾ ಮಾಡಣ ಇಲ್ಲ ಪಿ ಯು ಸಿ ಮಾಡಣ. ಅದು ನೀವು ನಮ್ಮೂರ ಅವರೇ ಅಲ್ವಾ ನಿಮ್ ಗೊತ್ತ. ಗೋತಿರುತ್ತೆ ಅಂತ ಮನೇಲಿ ಕೇಳು ಅಂತಂದ್ರು.
ಹ ಡಿಪ್ಲೊಮಾ ಮಾಡಿದರ ಡಿಪ್ಲೊಮಾ ಮಾಡಿ ಮೂರ್ ವರ್ಷ ಕೆಲ್ಸಕ್ ಹೋಗ್ಬೋದು ಅರಾಮ ಆಗಿ. ನೋಡಿ ಡಿಪ್ಲೊಮ ನೆ ಮಾಡೋ ಆಗಿದ್ರೆ.
ಡಿಪ್ಲೋಮ ಮಾಡೋಣ ಇಲ್ಲಿ ಇಂಜ ಅದೇ ಇಂಜಿನಿಯರಿಂಗು ಇಲ್ಲ ಎಂ ಬಿ ಬಿ ಎಸ್ ಯಾವುದರ ಮಾಡೋಣ.
ಓ ನಡಿ ಅದಕ್ಕೆಲ್ಲ ಸಿ ಇ ಟಿ ಗಿ ಇ ಟಿ ಎಲ್ಲ. ಬರಿಬೇಕು ನೀ ಅದೇ ನರ. ನರ್ಸಿಂಗ್ ಗಿರ್ಸಿಂಗ್ ಮಾಡಬೇಕು ಅಂದ್ರೆ.
ಹ್ಮ್ ಹ್ಮ್ ಹ್ಮ್.
ನರ್ಸಿಂಗ್ ಮತ್ತೆ ಇಂಜ ಇಂಜಿನಿಯರಿಂಗ್ ಹೋಗಕೆಲ್ಲ ಸಿ ಇ ಟಿ ಬರಿಬೇಕು. ನಾವು ಡೈರೆಕ್ಟ್ ಡಿಪ್ಲೋಮ ಮೇಲೆ ಡಿ ಸಿ ಇ ಟಿ. ಬರದು ಓದಿವಿ ಬ್ರೋ.
ನೀವು ಟೆಂತ್ ಮೇಲೆ ಡಿಪ್ಲೋಮ ತಗೊಂಡಿದಿರಾ.
ಹ್ಮ್ ಟೆಂತ್ ಮೇಲೆ ಡಿಪ್ಲೋಮಾ ತಗೊಂಡಿದು. ಡಿಪ್ಲೊಮಾ ಮೂರು ವರ್ಷ. ಮೂರ ವರ್ಷ ಇರುತ್ತೆ.
ಹಾ
ಆರಾಮಾಗಿದನ ಕಂಪ್ಲೀಟ್ ಮಾಡ್ಕೊಂಡು ಇಂಜಿನಿಯರಿಂಗ್ ಹೋಗೋದದ್ರೆ ಇಂಜಿನಿಯರಿಂಗ್ ಹೋಗಬಹುದು ಎಲ್ಲ ಕೆಲಸಕ್ಕ ಹೋಗಬಹುದು
ಹಾ ಬ್ರೋ ಇದು ಡಿಪ್ಲೊಮಾ ಅಂದ್ರೆ ನಂಗ ಅಷ್ಟೊಂದ ಐಡಿಯ ಇಲ್ಲ ಡಿಪ್ಲೊಮಾ ಬಗ್ಗೆ ಏನಾರು ಸ್ವಲ್ಪ ಹೇಳ್ತೀರಾ
ಹ ಡಿಪ್ಲೊಮ ಏನಿಲ್ಲ ಬ್ರೋ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಂದ್ರ ಇಂಜಿನಿಯರಿಂಗು ಅದು ಡಿಪ್ಲೊಮಾ ಹ್ಮ್ ಎರಡು ಒಂದೇ ತರ ಸೇಮ್ ಇನ್ನೆನ್ನು ನೀವು ಮಾಡಿರ್ತೀರಲ್ಲ ಅದೇ ಬರುತ್ತೆ ಇಂಜಿನಿಯರಿಂಗ್ ಈಗ ಪಿ ಯು ಮೇಲ್ಲ ಹೋದ್ರ ಅಷ್ಟ ಇಂಜಿನಿಯರಿಂಗ್ ಗೊತ್ತಾಗಲ್ಲ ಈಗ ಡಿಪ್ಲೋಮ ಬಂದ್ರೆ ಒಂದ ತರ ಈಸಿ ಇಂಜಿನಿಯರಿಂಗ್
ಹ ಹಾ ಹಾ
ಅಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿರೋದು ಇಲ್ಲ ಎಲ್ಲ ತೆಯರಿ ತರ ಇರುತ್ತೆ
ಹ
ಅಂದ್ರೆ ಒಳ್ಳೆ ಕಾಲೇಜಿಗೆ ಸೇರಬೇಕ್ ಡಿಪ್ಲೋಮಾ ಲ್ಯಾಬ್ ಗಳು ಎಲ್ಲಾ ಫೆಸಿಲಿಟಿ ಇರ ಕಾಲೇಜುಗಳಿಗೆ
ಹ ಹಾ ಹಾ ನೀವೆಲ್ ಬ್ರೋ ಮಾಡಿದ್ದು ಇದು
ಏ ನಾವು ನಮ್ಮೂರಲ್ಲೆ ಅಲ್ಲೇ ಮಾಡಿದ್ವಿ ಅಲ್ಲೆ ಹತ್ರದಲ್ಲಿ
ಹ ನೀ ಬ್ರೋ ಅದ್ರಲ್ಲಿ ಡಿಪ್ಲೊಮಾದಲ್ಲಿ ಏನೇನ್ ಬರುತ್ತೆ
ಡಿಪ್ಲೊಮಾದಲ್ಲಿ ಬೇಜಾನ ಬ್ರಾಂಚಸ್ ಬರುತ್ತೆ ಅದ್ರಲ್ಲಿ ನೀವ ಯಾವ್ದ್ ಸೆಲೆಕ್ಟ್ ಮಾಡ್ತೀರಾ ಅದು ಸಿ ಎಸ್ ಮೆಕಾನಿಕಲ್ ಮತ್ತೆ ಸಿವಿಲ್
ಸಿ ಎಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್
ಹಾ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಮಾಡ ಮಾಡ್ಯ್ರೆ ಒಳ್ಳೇದು ಇಲ್ಲ ಇವಾಗ ಎಂತ ಹೊಸದ ಬ್ರಾಂಚ್ ಬಂದ್ಯತ ನೋಡಿ ಅದನ್ನ ಮಾಡ್ಬೋದು ಆರ್ಟಿಫಿಶಿಯಲ್ ಇಂಟಲಿ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಅಂತ ಅವು ಒಂದೊಂದ ಒಂದೊಂದ ಕಾಲೇಜ ಅಲ್ಲಿ ಇರ್ತಾವ ಒಂದೊದ್ರಲ್ಲಿ ಇರಲ್ಲ ಅಂದ್ರ ಅದಕ್ ಒಳ್ಳೆ ಬೇಡಿಕೆ ಇವಾಗ
ಹಾ ಹಾ ಹಾ
ಹ್ಮ್ ಅದನ್ ಮಾಡಿರಿ ನೋಡ್ರಿ ಆರಾಮ್ ಜೀವನ
ಅದೇ ಬ್ರೋ ಅದೇನ್ ಎ ಐ ಎಮೇಲ ಅಂತ ಹೇಳ್ತಿದ್ರು ಮನೇೆಯಲ್ಲಿ ಆರಟ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಲರ್ನಿಂಗ
ಹ ಅದೇ ಬ್ರೋ ಮಿಷಿನ್ ಲರ್ನಿಂಗು ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಅದೆ ಅದನ್ ಮಾಡಿ ಒಳ್ಳೇದ ಡಿಪ್ಲೊಮಾ ಮಾಡ ಅದ್ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆಳ್ಳೆ ಜಾಬ್ ಸಿಗುತ್ತ
ಹಾ
ಅದು ಹಿಂಗೆ ಸ್ಯಾಲ್ರಿ ಇನ್ನ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಮಾಡಿದೆ ನಾವು ಓದತಿದ್ರಾಗ ಅದು ಇರ್ಲಿಲ್ಲ ಮೆಕ್ಯಾನಿಕ್ ತಗೊಂಡಿದೀವಿ ನಾವು
ಮೆಕ್ಯಾನಿಕಲ್ಲ್ಲ ಏನು ಏನ್ದ್ರ ಬಗ್ಗೆ ಏನು
ಅದೇ ಬ್ರೋ ಮೆಕ್ಯಾನಿಕಲ್ ಅಂದ್ರೆ ಇಂಜಿನ್ ತ್ರು ಮತ್ತೆ ಮೆಷಿನ್ಸ್ ಸಿ ಎನ್ ಸಿ ಮಿಷಿನ್ಸ್ ಆಪರೇಟ. ಅದ್ರ ಬಗ್ಗೆ ಎಲ್ಲ ಇರುತ್ತೆ ಡಿಪ್ಲೊಮಾದಲ್ಲಿ ಇರುತ್ತೆ ಮತ್ತೆ. ಇದ್ರಾಗು ಬರುತ್ತೆ ಮೈನ್ ಸಬ್ಜೆಕ್ಟ್. ಅಂದ್ರೆ ಮಾಮು ಮತ್ತೆ ಫ್ಲೋಯಡ್ ಮೆಕ್ಯಾನಿಕ್ಸ್ ಅಂತ.
ಹಾ. ಮೆಕ್ಯಾನಿಕಲ್ ಅಂದ್ರೆ ಏನ್ ಯೂಸು ಏನು.
ಮೆಕ್ಯಾನಿಕಲ್ ಅಂದ್ರೆ ಇದು ಫ್ಯಾಕ್ಟ್ರಿಗಳ ಎಲ್ಲಾ ಕೆಲ್ಸ ಸಿಗತ್ತ ಅವರು. ಬೇಗ ಸಿಗುತ್ತೆಂದ್ರೆ ಕೆಲ್ಸ ಎಲ್ಲ ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ಈ ಸಿವಿಲ್ಲು ಅದರಾಗೆಲ್ಲ ಅಷ್ಟೊಂದು ಕೆಲಸಗಳು ಆಪರ್ಚುನಿಟಿ ಇರಲ್ಲ.
ಸಿವಿಲ್ ಅಂದ್ರೆ ಏನು ಅದೇನು ಕಾಮಗಾರಿನ.
ಹ ಇದು ಕಾಂಟ್ರಾಕ್ಟ್ರ್ ತಮರು ಮತ್ತೆ ರೋಡ್ ಕಾಂಟ್ರಾಕ್ಟ್ರ್ ಅವೆಲ್ಲಾ ತಂತರಲ್ಲ ಅವ್ರೆ. ಸಿವಲ್ ಇಂಜಿನಿಯರ್ಸ್.
ಅಂದ್ರೆ ಯಾವ್ದ್ ಬೆಸ್ಟ್ ಅನ್ಸುತ್ತೆ.
ಇಗ್ ಎಲ್ಲಾ ಕಂಪ್ಯೂಟರ್ ಸೈನ್ಸ್ ಇಲ್ಲ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಬೆಸ್ಟು ಬ್ರೋ. ಎ ಐ ಅಂದ್ನಲ್ಲ.
ಹ ಈಗ ನಾನು ಇಂಜಿ ಪಿ ಯು ಮಾಡ್ ಇಂಜಿನಿಯರಿಂಗ್ ಮಾಡ್ಲಾ ಇಲ್ಲ ಅಂದ್ರೆ ಡಿಪ್ಲೋಮೊ ಮಾಡ್ ಇಂಜಿನಿಯರಿಂಗ್.
ಹ ಡಿಪ್ಲೊಮೊ ಮಾಡ್ ಇಂಜಿನಿಯರಿಂಗ್ ಮಾಡೋದೇ ಬಿಷ್ಟು.
ಹಾ ಹಾ ಹಾ.
ಅದುನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಇದಾಗುತ್ತೆ ಜನರಲ್ ನಾಲೆಡ್ಜ್ ಇರುತ್ತೆ ಇಂಜಿನಿಯರಿಂಗಿಗ್ ಓದಾಕೆ.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
ಆರಾಮಾಗಿರ್ರ್ಬವ್ದು ಈ ಪಿ ಯು ಮಾಡ್ ಬಂದ್ರೆ ಅಷ್ಟೊಂದ್ ನಾಲೆಡ್ಜ್ಜು ಇರಲ್ಲ.
ಹಾ ಹಾ ಹಾ.
ನಿಮಗೆ ಕಷ್ಟ ಅನ್ಸತ್ತೆ ಇಗ್ ನಮ್ ಬ್ರಾಂಚ್ನಲ್ಲೂ ಇದ್ದಾರಲ್ಲ ಪಿ ಯು ಮಾಡಿರೋರೆಲ್ಲ. ಮೊನ್ನೆ ನಮ್ಗೊಂದು ನಾನ್ ಟ್ರೆಡಿಷನಲ್ ಮಿಷಿನಿಂಗ್ ಅಂತ ಇತ್ತು. ಎಕ್ಸಾಮೂ ಅದ್ ನಮಿಗ್ ಡಿಪ್ಲೋಮೊ ದಲ್ ಇತ್ತು ಸಬ್ಜೆಕ್ಟ್ಟು. ನಮ್ಗೆಲ್ಲ ಈಜಿ ಅನ್ನುಸ್ತು ಅವ್ರಿಗ್ ಫುಲ್ ಕಷ್ಟ. ಅದ್ರ ಬಗ್ಗೆ ಏನೂ ತಿಳ್ದಿಲ್ಲ ಲೆಕ್ಚರರ್ಸು ಅಷ್ಟೊಂದ್ ಏನು ಹೇಳ್ಕೊಟ್ಟಿಲ್ಲ. ಅದೇ ಡಿಪ್ಲೊಮೊದಗೆಲ್ಲ ಕಲ್ತ್ಬಂದಿದೀವಲ್ಲ ನಮ್ಗ ಈಜಿ ಅನ್ನುಸ್ತು ಆರಾಮಾಗ್ ಬರುದ್ವಿ. ಡಿಪ್ಲೊಮಾ ಡಿಪ್ ಮಾಡ ಬಂದ್ರೆ ಈಸ್ಯ್.
ಹಾ ಎಕ್ಸಾಮ್ಸ್ ನಡೀತದವ್ ಬ್ರೋ ನಿಮ್ಗೆ.
ಹ ಎಕ್ಸಾಮ್ ನೆಡಿತಾದವೇ.
ಮತ್ತೆ ಊರಿಗ್ ಬಂದೆ ಇಲ್ಲ ಈ ನಡುವೆ.
ಇಲ್ಲ ಎಕ್ಸಾಮ್ ಮುಗಿಸ್ಕೊಂಡ್ ಇನ್ನೇನ್ ಹತ್ನೆ ತಾರೀಕ್ ಒಂಬತ್ನೆ ತಾರೀಕ್ ಮುಗಿತವೆ ಆಮೇಲೆ ಹದ್ನಾರಕ್ ಒಂದ್ ಐತಿ. ಪ್ರಾಕ್ಟಿಕಲ್ಲು ಅದುನ್ ಮೂಗುಸ್ಕಡ್ ಬರುತೀನ್. ಅದುೂ ಅಲ್ಲೇ ಕಾಲೇಜಲ್ಲೇ ಮಾಡೋದು ಇವು ವಿ ಟಿ ಯು ಬೋರ್ಡಿಂದ ಮಾಡೋವು ಥೀಯೇರಿ.
ಹ ಹಾ ಹಾ ಹಾ.
ಹ್ಮ್.
ಏನ್ ಟಫ್ ಇರುತ್ತಾ ಬ್ರೋ.
ಲೋ ಈವ್ ವೀಟಿಂದ ಎಲ್ಲಾ ಟಫ್ ಇರುತ್ತ ನೇನ್ ಟಫ್ ಏನ್ ಇರಲ್ಲ. . ಎಲ್ಲ ಇವು ರಿಪೀಟೆಡ್ ಕ್ವೆಶ್ಚನ್ ಹೊಂದ್ಕೊಂಡೊಗ್ ಬರಿಯದು. ಮೂವತ್ತಾರ್ ಮಾರ್ಕ್ಸ್ಸಿಗ್ ಪಸು.
ಹಾ ಎಷ್ಟಕ್ಕೆ ನೂರುಕ.
ಅದನ್ ಐವತ್ತುಕ್ ಕನ್ವರ್ಟ್ ಮಾಡ್ತಾರೇ ಅದ್ರಾಗ್ ಹದ್ನೆಂಟ್ ಬಂದಿರ್ರ್ಬೇಕು ಐವತ್ತುಕ್ಕೆ.
ಅದೇ ಮೂ ಹಾದ್ನೆಂಟ್ ಹದ್ನೆಂಟ್ ಮೂವತ್ತಾರು.
ಮತ್ತೆ ಇದು ಇಂಟರ್ನಲ್ಸ್ ಎಲ್ಲ ಇರ್ತವಲ್ಲ ಅದು ಅದ್ ಐವತ್ತಕ್ಕೆ ಇದ್ ಐವತ್ತಕ್ಕೆ ಟೋಟಲ್ ನೂರ್ ಮಾರ್ಸಿಗೆ ಅಂಕ. ಹಾ ಕನ್ವರ್ಟ್ ಮಾಡ್ತಾರೆ.
ಹ ಹಾ ಹಾ.
ಎರ್ಡ್ ಇಂಟರ್ನಲ್ಸ್ ಮಾಡ್ತಾರೆ ಮತ್ತೆ ಅಸೈನ್ಮೆಂಟ್ ಅವೆಲ್ಲ ಬರಿಯಾಕ್ ಹೇಳ್ತಾರಲ್ಲ.
ಹಾ.
ಇವುನೆಲ್ಲ ಕನ್ವರ್ಟ್ ಮಾಡಿ ಟೋಟಲ್ ನೂರ್ ಮರ್ಸಿಗೆ ಒಂದ್ ಇದು ಅತರ ಮಾಡ್ತಾರೆ.
ಹಾ ಹಾ ಹಾ. ಮತ್ ಹಂಗಂದ್ರೆ ಬೆಸ್ಟ್ ಅನ್ಸ್ತಿರ ಬೆಸ್ಟ್ ಅಂತೀರಾ ಇಂಗ್ ಡಿಪ್ಲೋಮೋ ಮಾಡದು.
ಹಾ ಡಿಪ್ಲೊಮೊ ಮಾಡದೆ ಬೆಸ್ಟು ಇವಾಗೆಲ್ಲಾ ಆಲೇ ಡಿಪ್ಲೊಮೊಗೆಲ್ಲಾ ಅಡ್ಮಿಷನ್ ಸ್ಟಾರ್ಟ್ ಆಗಿರ್ಬೇಕಲ್ಲ. ಹೂ ನೋಡಿ ಸ್ಟಾರ್ಟಗಿರ್ಬೇಕು. ಅಲ್ಲೇ ರಿಸಲ್ಟ್ ಬಂದ್ ಎಷ್ಟ್ದಿನಾತು.
ತೋ ಕೆ ನೋಡ್ದೆ ಯಾವ್ದ್ ತಗಣನ ಅಂತ. ಕೆ ನೋಡ್ದೆ ಇನ್ನ ನೋಡೊ ಅಸ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು.
ಲೇಟ್ ಮಾಡ್ಬೇಡಿ ಬೇಗ ಇಂಜಿನಿಯರಿಂಗ್ ತಗಳಿ ಇಲ್ಲ ಆಮೇಲ್ ನೀವ್ ಪಿ ಯುಗೆ ಹೋಗ್ಬೇಕಾಗ್. ಡಿಪ್ಲೊಮೊ ಸೇಟ್ಗಳೆಲ್ಲ ಕಲಿ ಅವೆ.
ಆ ಹಾ ಹಾ
ಡಿಪ್ಲೊಮಾ ಬೆಸ್ಟ್ ಇದ್ದಿದ್ರದನ.
ಹ ಎಷ್ಟ ಆಾಗುತ್ತೆ ಒಬ್ರು ಹ ಎಲ್ಲ ಡಿಪ್ಲೋಮಾ ಎಷ್ಟಾಗುತ್ತೆ.
ಏ ಫೀಸ್ ಎಲ್ಲ ಕಮ್ಮಿ ನಿಮ್ದು ಒಂದ್ ಐದ್ರ ಸಾವಿರ ಸಾವರ ಇರುತ್ತೆ ಅದ ಸ್ಕಾಲರ್ಶಿಪ್ ಐ ನಾಲ್ಕು ಸಾವಿರ ಬೀಳುತ್ತೆ.
ಹಾ ಅದ್ರಲ್ಲೆಲ್ಲ ಕವರ್ ಆಗುತ್ತೆ.
ಮತ್ತನ ಮೊ್ ಸಲ ಕಡ್ತಂಗ ಆಗುತ್ತಷ್ಟೆ ನೀವು ಅದೇ ಈ ಎಕ್ಸಾಮ್ ಫೀಸ್ ಅವೆಲ್ಲ ಕಟ್ಬೇಕಾಗುತ್ತೆೇ ಅದು ರಿಕವರಿನ ಆರುತ್ತೆ ಗೌರ್ಮೆಂಟ್ಂದ ಫ್ರೀ ಎಜುಕೇಶನ್ ತರ ನೀ ಇನ್ನನ್ ಡಿಪ್ಲೊಮಾ ಇವಾಗೇನೋ ಫೀಸ್ ಜಾಸ್ತಿ ಮಾಡೋರ್ ಏನೋ ಗೊತ್ತಿಲ್ಲ
ನೀವು ನೀವು ಓದ್ದಾಗ ಎಷ್ಟಿತ್ತು?
ನಾವು ಹೋದಾಗ ಐದು ಸಾವಿರ ಆಯ್ತ ಚೆನ್ನೈ, ಅಲ್ಲ ವರ್ಷಕ್ಕೆ. ಇಂಜಿನಿಯರಿಂಗು ಕಂಪ್ಲೀಟ್ ಮಾಡ್ಬಿಟ್ಟ್ರು ನಂಗೆ.
ಹಾ ನಿಮ್ಗೆಷ್ಟ ಈ ಇಂಜಿನಿಯರಿಂಗ್ ಎಷ್ಟು ಬೀಳ್ತದೆ?
ಇಪ್ಪತ್ತರ್ ಸಾವಿರ ಗೌರ್ಮೆಂಟ್ ಸೀಟ್ ಆದ್ರೆ ಪ್ರೈವೇಟ್ ಆದ್ರೆ ಇನ್ನೂ ಜಾಸ್ತಿ ಇರುತ್ತೆ.
ಎಷ್ಟಾಗಗ್ಬೋದು ಪ್ರೈವೇಟ್?
ಪ್ರೈವೇಟ್ ಆದ್ರೆ ಜಾಸ್ತಿ ಆಗುತ್ತ ಅವರು. ಅದ್ ಕಾಲೇಜ್ ಮೇಲೆ ಡಿಪೆಂಡ್ ಲಕ್ಷಗಳು ದಾಡ್ತವೆ ಪ್ರೈವಟ್. ಅಗಲ್ಲ
ಹಾ ಹಾ ಹಾ
ಹೂ ಹೆಂಗಿರ್ತಾವ ಕಾಲೇಜ್ ಹಂಂಗಗೆ
ಹಾ ಹಾ
ಅವ ರೆಪ್ಯುಟೇಷನ್ ಕಾಲೇಜ್,
ಕೆ ಕೆ ಅದೇ ಒಂದೊಂದ್ ಕಾಲೇಜಲ್ಲಿ ಒಂತರ ಒಂದೊಂದ ಇದು ಪ್ರೈಸ,
ಹ್ಮ
ಹ್ಮ್ ಹ್ಮ್ ಮತ್ತೆಬ್ರು
ಮತ್ತ ನಿಲ್ಲ ಬ್ರು ನಿಮ್ದೇನ್ ಸ್ಪೆಷಲ್ ಊಟ
ನಮ್ದು ಮನೇಲಿ ಇಬ್ರು ಅನ್ನ ಮುದ್ದೆ ಸಾರು.
ಹ ಅನ್ನಾ ಮುದ್ದೆ ಸಾರ್ ನ
ಮತ್ತೆ ನೀವವು ಬರೋದವರ್ಗ್ ಹಂಗಾರ
ಬರೋದು ಹದ್ನಾರು ಆದ್ಮ ಹದಿನೇಳಕ್ಕೆ
ಹದಿನೇಳಕ್ ಬರ್ತಿರ?
ಹಾ ಹದ್ರ್ಕ್ನಪ ಹೋಗೊಂದ್ ಮತ್ ಏನ ರಜಾ ಇರುತ್ತೆ
ಸಿಗುತ ರಜಾ?
ಹಾ ರಜಾ ಕೊಡ್ತಾರ ಈಗ ಸಮ್ಮರ್ ಅಲಿಡೇಸ್ ರಜಾ ಕೊಡ್ತಾರ ಒಂದುಷ
ಹಾ ಹಾ ಹಾ
ಒಂದ್ ವರ್ಷ ಆಗ್ತಾ ಬಂತು ಇನ್ನ ರಜೆ ಕೊಡ್ತಾರೆ
ನಿಮ ಈಸಿ ಇದ್ಯ ಬ್ರ ನಿಮ್ದು ಇಂಜಿನಿಯರಿಂಗು,
ಹ್ಮ್ ನಮ್ದ ಐತಿ ನನ್ ಸಬ್ಜಕ್ಟ್ ಕಷ್ಟ ಅನ್ನಿಸ್ತವ.
ಹ ಹಾ ಹಾ
ಕಷ್ಟಾನ ಐತಿ ಈ ದಿನ ಐತಿ ಅಂದ್ರೆ ವೋದಿದ್ರ ಮೇಲೆ ಡಿಪೆಂಡ್.
ಒಕೆ ಒಕೆ
ನೋಡಿ ಏನ್ ಮಾಡ್ತೀರಾ ಮಾಡಿ ನೀವು. ಬೇಗ ಸೇರಿ ಅಂದ್ರೆ
ಅದೇ ಬ್ರೋ ಸೇರ್ಬೇಕು ಅಂತ.
ಹಾ ಅದೇ ಸೇಡ್ಕಳಲ್ಲ ಕಳ ಬೇಗ ಸೇರಿ ನೋಡ್ಕ
ಹಾ
ಅಷ್ಟೇಏನಿಲ್ಲ ಬ್ರೋ ನೋಡಿ ಕಾಲೇಜ್ಗ್ ಆಮೇಲ್ ಲೇಟ್ ಗಿಟ್ ಮಾಡಿರ